ಹಲೋ ಹಾ ಊಟ ಆಯ್ತಪ್ಪ ನಿಂದು.
ಆಯ್ತ್ಪ ಏನ್ ಮಾಡಕ್ ಆತ್ತಿ.
ಏನು ಇಲ್ಲ ನೊಡಪ್ಪ ಆಚೆ ತಿರ್ಗಾಡ್ದು ಊಟ ಮಾಡುದ್ವಲ್ಲ.
ವಾಕಿಂಗ.
ಹಾ ವಾಕಿಂಗ್ ಓಡಾಡ್ತಾ ಇದ್ದೆ. ನಿಮ್ದ ಊಟ ಹಾ ಆರಾಮಿಲ್ಲ. ನೀ ನೀ ವರಾಮ.
ಹ್ಮ್ ಆರಾಮದೆ.
ಹೌದಾ ಏನ್ ಮಾಡಿದ್ರ ಊಟ ಹಾ ಫಂಕ್ಷನ್ ಹೋಗಿತ್ತು
ಫಂಕ್ಷನ್ ಯ್ತಾ ಎಲ್ಲಾ ಜೋರ
ಹಾ ಹಾ ಜೋತ್ ನೋಡಪ್ಪಾ ನಿನ್ನೆ ಎಲ್ಲ.
ಎಷ್ಟು ಮೂರು ವರ್ಷದ ಕನಸ್ ಎಲ್ಲಾ.
ಹ ನನ್ಸ ನನ್ಸ ಆಗೋ ಸಮಯ ಬಂತು ಆದ್ರೆ ನೆನ್ಪಗೋಳ್ ಅಂತು ಸಿಕ್ಕಾಪಟ್ಟೆ.
ಹ್ಮ್ ಎಲ್ಲಾ ಪ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್ ನ ಮರಿಯಕ್ಕಗಲ್ಲ.
ಮರಿಯಕ್ ಆಗಲ್ಲ ಅದೊಂದು ಏನೊ ಜಗಳ ಅಡಿರ್ತೀವಿ ಅದ್ಮಡಿರ್ತಿವಿ ಎಲ್ಲಾ ಎಲ್ಲಾ. ನೆನ್ಗಳು ರಿಯಾಕ್ಷನ್ ಮತ್ತೆ ಆಗ್ತಾ ಇರುತ್ತ ರರಿಕಾಲಿಂಗ್ ಆಗ್ತಾ ಇರುತ್ತದ
ಹ್ಮ್ ಕಾಂಟ್ರಾಕ್ಟ್ ಅಲ್ಲಿ ಸಿಗ್ತಿರ್ತವ ಎಲ್ಲಾ ಫ್ರೆಂಡ್ಸ್ ನೀವು
ಹಾ ಸಿಗ್ತೀವಿ ಕಾಂಟ್ರಾಕ್ಟನ್ ಸಿಕ್ತೀರಿ
ಹ್ಮ್ ಯಾನಣ ಹಬ್ಬ ಎಲ್ಲ ಮಂದೆ ಬರದ ಯಾವ್ದ್ ಹಬ್ಬ
ಮುಂದೆ ಬರದಾ ಮುಂದೆ ಇವಾಗ ಯಾವ್ದ ಬರುತ್ತಪ್ಪ ಜೋರ್ ಇರೋದಂದ್ರೆ
ಇವಾಗ ಏನ್ ಐತಿ ಅಮ್ಮ ಇವಾಗ ಮತ್ತು ಕಾರಣ ಹ ಹ ಮೂರ ಯತ್ತು ಮೋರ ಮೆಲ್ಲ ನಮ್ಮ್ ಕಡೆ ಬಾಳ ವಿಜೃಂಭಣೆ ಆಯ್ತಿಂದ ಆಯ್ತು
ಹಾ ಊರಲ್ಲೇ ಇದ್ದೀರಾ
ಇಲ್ಲ ಹಬ್ಬ ಮುಗಸ್ಕೊಂಡ್ ಬಂತಿವವಿ ಇವತ್ತು ಕಾರುಣ ನಿಮ್ಮ ಊರ ಕಡೆ ಎಲ್ಲ ಹೆಂಗ್ ಮಾಡ್ತಾರಣ್ಣ ಕಾರನ
ಕಾರಾರ್ ಉಣೆ ಅಂತ ಏನಿಲ್ಲಪ್ಪ ಸಿಟಿಯಲ್ಲ ಇದೀವಿ ಅಷ್ಟೊಂದ ಏನು ನೋಡಿಲ್ಲಾ ಎಲ್ಲ ಇವಾಗ ನೀವ ಹೇಳ್ಬೇಕು ಏನೇನ್ ಆಯ್ತು ಅಂತ
ಹತ್ತುಗಳು ಸ್ನಾನ ಮಾಡಸಿ ಕೆಲ ಬಣ್ಣ ಕೋಡುಗಳಿಗೆ ಕೊಂಬುಗಳಿಗೆ ಬಣ್ಣ ಹಚ್ತೀವಿ ಬಣ್ಣ ಹಚ್ಕಿಂದ ಆಮೇಲೆ ಎತ್ತನೇ ರೇಸಗ್ ಬಿಡ್ತಾರೆ ಅಂದ್ರ ಈ ಹಬ್ಬದ ವಿಶೇಷತೆ ಏನಂದ್ರ ಇವಾಗ ಏನು ಹಳೆೆಯನ್ನು ರೈತರು ಮಳೆಗಾಯ ಕಾಯ್ದು ಕುಂತಿರ್ತಾರ ಮಳೆ ಬರ್ಲಿ ಅಂತ ಅನ್ನ ನಂಬಿಕೆಯಿಂದ ಆತರ ಎಲ್ಲಾ ಮಾಡ್ತಾರ
ಹೌದಾ
ಹಣ
ಆದ್ರೂ ಕೇಳ್ಪಟ್ಟತೆ ಚಿಕ್ಕವನಿದ್ದಾಗ ಹೆಂಗಂದ್ರೆ ಅ ಆ ಅವವಾಗ ಬೆಂಕಿ ಹಚ್ಚು ಬೆಂಕಿ ಹಚ್ತಾರಂತೆ ಬೆಂಕಿ ಹಚ್ಬಿಟ್ಟು ಎತ್ಗ ಹಿಂಗ ಬಿಡ್ತಾರಲ್ಲಾ ಓಡ್ಸ್ಬಿಟ್ಟು ಹಿಂಗ ಜಂಪ್ ಹೊಡಿತಾ ನೋಡ ಇವಾಗೆ ಮಾಡತಾನೆ ಅಲ್ಲ ಇವಾಗೆ ಹೌದಾ
ಹಾ ಸಂಕ್ರಾಂತಿ ಅದು ಸಂಕ್ರಾಂತಿ ಮಕರ ಸಂಕ್ರಾಂತಿ ಅಂತ ಏನ್ ಹೇಳ್ತವಲ್ಲ ಅದು ಜನವರಿಯಲ್ಲಿ ಹ ಜನವರಿಯಲ್ಲಿ ಬರ
ಹ ಹಾ
ಅದು ಜನವರಿಯಲ್ಲಿ ಬರುತ್ತೆ ಹ ಅಣ್ಣ
ಹಾ ಸಂಜನಾ
ಯಾಕಂದ್ರೆ ಅದು ಹ್ಮ ಚೆನ್ನಾಗ ಆಗುತ್ತೆ
ಹಾ ಹಾ ಹ
ಅದೇ ನಿಮ ಕಡೆ ಎಲ್ಲಾ ಹೆಂಗಣ
ನಮ್ ಕಡೆ ದೀಪಾವಳಿ ದಸರಾ ಈ ತರ ಎಲ್ಲಾ ದೊಡ್ಡ ದೊಡ್ಡ ಹಬ್ಬಗಳೆಲ್ಲಾ ಆಚರಿಸತವೆ ಸಿಟಿಯಲ್ಲಿ ಅಂದ್ರೆ ಎತ್ತು ಹೋಗಿತ್ತಿರಲ್ಲಲ್ಲ
ಹಾ ಹ
ಆಲ್ಮೋಸ್ಟ್ ಹಳ್ಳಿ ಸೈಡ್ ಇರ್ತಾವ ಸಿಟಿ ಸೈಡ್ ಕಮ್ಮಿನೇ ನೋಡಿರಲ್ಲ
ನಮ ಕಡೆ ಅಂತರು ಹಬ್ಬಗ ಹಬ್ಬ ಆ ಅಣ್ಣ ನಮ್ ಕಡೆ ಎಲ್ಲಾ ಹಬ್ಬಗಳಗಂತರು ಸ್ವೀಟ್ ಮಾಡ್ತೀವಿ
ಹಾ
ಹಾ ಸೀಕಣಿ ಅಂತ ಮಾಡ್ತೀವಿ ಹೋಳ್ಗೆ ಅಂತ ಮಾಡ್ತೀವಿ ಚಜ್ಜಕ ಶಿರಾ ಮತ್ತೆ ತುಪ್ಪ ಮತ್ತೆ ಅದ್ರಲ್ಲಿ ಮತ್ತೆ ಹಪ್ಪಳ
ಹಾ
ಹ್ಮ ಇವಾಗ ರಾಯಚೂರ್ ಕಡೆ ಎಲ್ಲ ಅದಕ್ಕ ಹಾ ಹಪ್ಪಳಕ್ಕ ಏನಂತಾರಣ್ಣ ನಿಮ್ ಕಡೆ ಹೌದಾ
ಹ ನಮ್ಮ್ ಅಜ್ಜಿ ಕಡೆ ಮನೆಾಗ ಹೋಗಿರ್ತವಲ್ಲಾ ಅವವಾಗ ತಿಂತೀವಿ ನೋಡಪ್ಪ ಹಪ್ಳಾ ಆಯ್ತು ಒಬ್ಬಟ್ಟ ಆತು ಹೋಳಿಗೆ ಹೋಳಿಗೆ ಈೇಗ ಒಬ್ಬಟ್ಟ ಅಂತೀವಿ ಈ ತರ ಎಲ್ಲಾ ಮಾಡ್ತಾರಲ್ಲ ಹೌದು ಹಾ ಹೋಳಿಗೆ ಹೋಗ್ಬಟ್ಟ ಅಂತವಿ ಮತ್ತೆ ಕಲ್ಲಪುರಿ ಕಲ್ಲಾಪುರಿ ಗತ್ತಾ ಕಲ್ಲು ಪುರಿ ಅಂದ್ರೆ ಇದು ಎಲ್ಲಪ್ಪ ಹಾ ಕಲ್ಾಪುರಿ ಆಯ್ತು ಈ ತರ ಎಲ್ಲಾ ಮಾಡಿರ್ತಾರಲ್ಲ
ಹಣ
ನಿಮ್ ಕ ಹೆಂಗಂದ್ರ ಬುರ್ಗು ಬುಗ ಅಂದ್ರೆ ಯಾವ್ದ ಪ್ಪಾ ಈ ಕಡೆ ಸೈಡ್ ಮಂಡಳ ಅಂತ ಅನ್ಬೋದ ಅನ್ಸುತ್ ನೋಡ್ರಿ ನಮ್ಮ ಮಂಡಾಳ
ಮಂಡಳನಾ್ಣ
ಹಾ ಅದಕ್ಕಕ್ಕ ಈ ಕಡೆ ಬುರ್ಗೂನು ಅಂತ ಅದೇ ಹಲ್ವಾದ ಎಸ್ಸಗಳು ಇರ್ತಾವ ಅಂದ್ರೆ ರೆಗ್ಯುಲರ್ ಆಗಿ ಅದೇ ಕರೆಕ್ ಇದ್ ಮಾಡಿರ್ತಾರಲ್ಲ ಹಂಗೆ ಕಂಟಿನ್ಯೂ ಆಗಿ ಇದ್ ಮಾಡಿ ಬಿಡ್ಾರ ನೆನ್ಪಿರಲ್ಲ ಆಲ್ಮೋಸ್ಟ್ ಆ ಕಡೆ ಬಸ ಈ ಕಡೆ ಭಾಷೆ ಡಿಫ್ರೆಂಟ್ ಇರೋದು ಭಾಷೆಗಳಲ್ಲಿ ಉತ್ತರ ಕರ್ನಾಟಕ ಆಯತ ಇದು ದಕ್ಷಿಣ ಕ ದಕ್ಷಿಣ ಕರ್ನಾಟಕ ಚೆನ್ನ ಏನ್ ಮರಯ ಎಂತ ಮರಯ ಏನ್ ಮಾಡ್ತಾ ಇದೀರಾ
ಹಣ ಹಂದೊಂದ್ ಕಡೆ ನೋಡುವ ಗೊತ್ತುಂಟ ಮರ ಹಂಗೆಲ್ಲ
ಹಾ ಹ ಅದು ದಕ್ಷಿಣ ಕನ್ನಡ ಎಂತ ಮರಯ ಎಂತ ಉಂಟು ಈತರ ಮಾತಾಡ್ತಾರ ಆ ಕಡೆ ಚೆನ್ನಾಗಿರುತ್ತ ಆ ಭಾಷೆ ಕೇಳಕ್ು
ಅಷ್ಟತಾನ ಅವ್ರ ಕಡೆ
ಹಾ
ಮತ್ತಣ ಏನ್ ಸಮಾಚಾರ
ಮತ್ತೆ ಸಮಾಚಾರ ಏನು ಇಲ್ಲಪ್ಪಾ ನೀವ್ ಹೇಳ್ಬೇಕಲ್ಲ
ನಮ್ಮದೇ ಏನಿಲ್ಲಣ್ಣ ನಿಮ್ಮ್ದ ಹಾ ಜೋರ ಆಯ್ತು ಡಿಗ್ರಿ ಲೈಫ್ ಎಲ್ಲ ಮುಗಸಿದೀರಲ್ಲಾ ನೀವಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ಹೇಳ್ಬಕ್ ಸ್ವಲ್ಪ
ಆದ್ರೆ ಡಿಗ್ರಿ ಲೈಫ್ ಅಂತ ಮುಗಿಸತ್ವಿ ಡಿಗ್ರಿ ಅಲ್ಲಿ ಏನು ಇಲ್ಲ ಏನಂದ ಅಂದ್ರೆ ಮಾಡ್ಬೇಕು ಏನಾದ್ರು ಏನಾದ್ರು ಗುರಿ ಇಟ್ರೆ ಆಲ್ಮೋಸ್ಟ್ ಅಲ್ಲೂ ಅದಕ್ಕೆ ಡಿಗ್ರಿ ಒಳಗಡೆ ಇದ್ ಮಾಡ್ಬೇಕು ಕಂಬ ಅಂದ್ರೆ ಚೆನ್ನ್ ಕುಂತು ಸ್ಟಡಿ ಆಗ್ಲಿ ನಾವ್ ಏನ ಮಾಡ್ಬೇಕ ಅಂತಿರ್ ಎಲ್ಲ ಅೀವ್ಮೆಂಟ್ ಮಾಡ್ಬೇಕ ಡಿಗ್ರಿ ಒಳಗಡೆ ಬೆಸ್ಟ್ ಮೂಮೆಂಟ್ ಅದು ಮೂರ್ ವರ್ಷ ಸಿಕ್ಕಿರುತ್ತಲ್ಲಾ ಮೂರು ವರ್ಷ ಒಳಗಡೆ ಅಂದ್ರೆ ಅಚೀವ್ ಮಾಡಕ್ ಟೈಮ್ ಬೆಸ್ಟ್ ಸಿಕ್ಕಿರುತ್ತೆ ಮೂರ್ ವರ್ಷ ಸಿಕ್ಕಿರುತ್ತೆ ಲಾಂಗ್ ಟೈಮ್ ಸಿಕ್ಕಿರುತ್ತ ಆದ್ರೆ ಫ್ರೆಂಡ್ಸ್ ಆರಾಮ್ ಟೈಮ್ ಕೊಡ್ಬೇಕು ಆರಾಮ್ ಟೈಮ್ ಸ್ಪೆಂಡ್ ಮಾಡ್ಬೇಕು ಇತ್ ಯಾವ್ದ್ ಫೋಕಸ್ ಕೊಟ್ಟಿರ್ತೀವ ಅದು ಕಟಿನ್ಯೂ ಕೆಲಸ ಮಾಡ್ಬೇಕು ಆದ್ರೆ ಸಕ್ಸಸ್ ಆರಾಮಾಗಿ ಕಾಣತೀವಿ ಆಲ್ಮೋಸ್ಟ್ ಅಲ್ಲಿ ಡಿಗ್ರಿ ಲೈಫ್
ಹೌದೌದಾ
ಸ್ವಲ್ಪ ಏನ್ ಮಾಡ್ಬಿಡ್ತೀವಿ ಡಿಗ್ರಿಯಲ್ಲಿ ಏನು ಇಲ್ಲಾ ಬಿಡು ಇ ಏನ್ ಮಾಡದು ಅದೇಏನ್ ಮಾಡೋದು ಅಂತ ಕೇರ್ಲೆಸ್ ಮಾಡಬಿಡ್ತೀವಲ್ಲಾ ಹ ಅೇ ಸ್ವಲ್ಪ ಡೌನ್ ಆಗ್ಬಿಡ್ತೇವಿ ಅಷ್ಟೇ ಡಿಗ್ರಿಯಲ್ಲಿ
ಹಾ ನೀನ್ ಲೈಬ್ರರಿ ಹೋಗ್ತಿದ್ದಯಲ್ಲಾ ಅಲ್ಲಿ ಸಿಲೆಬಸ್ ಸ್ಟಡಿ ಮಾಡ್ತಿದ್ಯೋ ಅಥವಾ ಕಂಪ್ಲೀಟ್ ಕತ
ಇಲ್ ಆ ಇಲ್ಲ ಸಿಲೆಬಸ್ ಅಂತ ಇಲ್ಲಿ ಡಿಗ್ರಿ ಅಂತ್ರ ಏನುೂ ಇಲ್ಲ ಕಾಂಪಿಟೇಟಿವ್ ಫೀಲ್ಡ್ ಇದೆ ನಂದು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಿದನಲ್ಲ ಅದ್ರ ಸ್ಟೇಟ್ ಅಂದ್ರೆ ನಂದು ಕೋಚಿಂಗ್ ಮುಗಿಸಿದ್ದು ಸ್ಟೇಟ್ ಗರ್ಮೆಂಟ್ ಮುಗಿಸಿದ್ದೆ ಆದ್ರೆ ನಾವ ಸೆಂಳ ಸೆಂಟ್ರಲ್ ಗೌರ್ಮೆಂಟ್ ಒಳಗಡೆನೆ ಜಾಬ್ ಮಾಡ್ಬೇಕಂತ ಇದಿತ್ತಲ್ಲಾ ಆರ್ಮಿ ಡ್ರಮ್ ಇತ್ತಲ್ಲ ಹಂಗಾಗಿ ನಾಲ್ಕ್ ಸಬ್ಜೆಕ್ಟ್ ಬರ್ತವೆ ಆ ಸಬ್ಜೆಕ್ಟ್ ಹೆವಿ ಫೋಕಸ್ ಮಾಡ್ತಿದ್ದೆ ರೀಜನಿಂಗ್ ಒಂದು ಮ್ಯಾಥ್ಸ್ ಒಂದು ಸೈನ್ಸ್ ಒಂದು ಜಿ ಕೆ ಜಿ ಕೆ ಒಂದು ಬರುತ್ತಾ ಈ ಸಬ್ಜೆಕ್ಟ್ ಅದಾವಲ್ಲ ಇವ್ ನಾಲ್ಕು ಸಬ್ಜೆಕ್ಟ್ ಹ ಮ್ಯಾಕ್ಸ ರೀಜನಿಂಗ್ ಅಂದ್ರೆ ಬೇರೆ ಬೇರೆ ಬರ್ತಾವ ಮ್ಯಾಕ್ಸ್ ಹ ಮೆಂ ಬಲಿಟಿ ಅದ್ರೊಳಗಡೆ ಬರ್ತಾವ ಮ್ಯಾಕ್ಸ್ ಒಳಗಡೆ ಬರ್ತಾವ ಅದ್ರ ಚೇಂಜಸ್ ಚೇಂಜಸ್ ಇತ್ತ ಅದಕ್ಕೆಕ್ಕೆ ಡಿಫ್ರಂಟ್ ಈ ಸೈನ್ಸ್ ಅಲ್ಲ ಹೆಂಗ ಬಯಾಲಜಿ ಕೆಮಿಸಿಸ್ಟ್ರಿ ಹ ಕಾಂಪಿಟೇಟಿವ್ ಫೀಲ್ಡ್ಗೆ ನೋಡು ಇವೆಲ್ಲ
ಆ ಸಿಲಬಸ್ ಏದಕ್ಕೆ ಯೂಸ್ ಆಗುತ್ತಣ
ಯಾವ್ದು ಈ ಸಿಲೆಬಸ್ ಇವು ಸಿಲೆಬಸ್ ಸೊ ಈ ಇವು ಸಿಲೆಬಸ್ ಜ ಆದ್ರೆ ಜಿಡಿಗೆ ಬೇರೆ ಇರುತ್ತೆ ಅಗ್ನಿವರಿಗೆ ಬೇರೆ ಇರುತ್ತೆ ಇವಾಗ ಸಿಲೆಸ್ ಅಂದ್ರೆಂದ್ ಟೈಪ್ ಒಂದ್ ಕೊಡ್ತೆ ಈಗ ಏ ಮಾಡತ ಗೊ ಅಗ್ನಿವೀರ್ ಅ ಐತ ಗೊ ನಾಕ ವರ್ದ ಸ್ಮ ಐ ಇಲ ಅದು
ಹಣ
ಅದ್ ಆರ್ಮಿ ಒಳಗಡೆ ಅದ್ ಏನ್ ಮಾಡ್ತಾನ ಅಜವೀರ ಅಂದ್ರೆ ಎಕ್ಸಾಮ್ ನಡ್ಸ್ತಾನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎಕ್ಸಾಮ್ ನಡೆಸ್ತಾನ ಅದಕ್ಕೆ ಅದು ಅ ಸೈನ್ಸ್ ಹದ್ನೈದು ಮ್ಯಾಥಸ್ ಹದ್ನೈದು ರೀಜನಿಂಗ್ ಐದು ಜಿ ಕೆ ಹದಿನೈದು ಟೋಟಲ್ ಐವತ್ತು ಮಾರ್ಕ್ಸ್ ಇರುತ್ತೆ ಐವತ್ ಮಾರ್ಷ ಒಳಗಡೆ ಏನ್ ಮಾಡ್ತಾನ ಅಂದ್ರೆ ಐವತ್ ವರ್ಷ ಒಳಗಡೆ ಇನ್ನು ಒಂದ್ ಕ್ವಶನ್ ಎರಡು ಮಾರ್ಷ ಕೊಡ್ತಾನ ನೂರ್ ವರ್ಷ ಇರುತ್ತಾ ಜಸ್ಟ್ ಅಂದ್ರೆ ಒಂದ್ ನಲ್ವತ್ ತೆಗದ್ರೆ ಆರಾಮಾಗಿ ಪಾಸ್ ಮಾಡ್ಬಿಡ್ತಾನ ಆದ್ರೆ ಫೋಕಸ್ ಮಾಡದ ಏನ್ ಮಾಡ್ಬೇಕುತ್ತ ನಾವು ಅದಕ್ ಅಕಸ್ಮಾತ್ ಅಗ್ನೂರ್ಗಿನ ಸ್ಟಡಿ ಮಾಡ್ತಾ ಇದ್ರೆ ಜಿಕೆ ಮಾಡ್ಬೇಕು ಮತ್ತೆ ರೀಜನಿಂಗ್ ಅಂತ ಐದ್ ಇರುತ್ತಾ ಆಲ್ಮೋಸ್ಟ್ ಟಚ್ ಮಾಡ್ತಿರ ಈಸಿನೇ ಇರ್ತ ಕ್ವೆನ್ಸ್
ಹ
ಹ ಸೈನ್ಸ್ ಒಂದ್ ಮಾಡ್ಬೇಕು ಮ್ಯಾಥ್ಸ್ ಮಾಡ್ಬೇಕು ಈದ್ ಮಾಡಿದ್ರೆ ಬೆಸ್ಟ್ ಮೂರ್ ಮೂರ್ ಫೋಕಸ್ ಮಾಡ್ಬೇಕು ಸಬ್ಜೆಕ್ಟ್ ಜ ಕೆ ರಿಜನಿಂಗು ಮ್ಯಾಕ್ಸ್ ಹಾ ಮಂತ್ಲಿ ಮ್ಯಾಗಝನಾ
ಹ್ಮ್ ಮ್ಯಾಕ್ಚನ್ ಅವೆಲ್ಲಾ ಯೂಸ್ ಆಗ್ತಾವ
ಹ ಮ್ಯಾಗಜಿನ್ ಯೂಸ್ ಆಗ್ತಾವ
ಯೂಜ ಆಗ್ತಾವ
ಹಾ ಮ್ಯಾಗ್ಸಿನ್ ಯೂಸ್ ಆಗ್ತದೆ ಮ್ಯಾಗಸಿನ್ ಸಿಕ್ಕಾಪಟ್ಟೆ ಓದ್ಬೇಕ್ ಅಂದ್ರೆ ಜಿಕೆ ಒಳಗಡೆ ಕವರ್ ಆಗ್ತ ಮ್ಯಾಗಸೀನ್ ಆದ್ರೆ ಕಾಂಪಿಟೇಟಿವ್ ಫೀಲ್ಡ್ ಇದು ಕೆ ಎ ಎಸ್ ಆಗ್ಲಿ ಐ ಎ ಎಸ್ ಆಗ್ಲಿ ಮತ್ತೆ ಪಿ ಎಚ್ ಸಿ ಆಗ್ಲಿ ಎಫ್ ಡಿ ಎ ಎಸ್ ಡಿ ಎ ಇದೆಲ್ಲ ಕಂಟಿನ್ಯೂಸ್ ಟಚ್ಸ್ ಇರ್ಬೇಕಾಗುತ್ತ ಅದಕ್ಕೆ ಕಂಟಿನ್ಯೂಸ್ ಮಂತ್ಲಿ ಮಂತ್ಲಿ ಟಚ್ ಇರ್ಬೇಕದಕ್ಕೆ
ಇವಾಗ ನೋಡೋಣ ಎಷ್ಟಡಿ ಅಪ್ಡೇ ಬಟ್ ಹಾಕ್
ಹಾ ನಾನು ಹಾಕಿದ್ದೀನಿ ಪಿ ಸಿ ಹಾಕಿದ್ದೀನಿ ಪಶೆ ಒಂದಕದಿನಿ ಡಿ ಆರ್ ಒಂದ ಆ್ತ ಇದ್ದೀನಿ
ಹೌದಾ ಐಟ್ ಬರುತ್ತಲ್ಲಣ್ಣ ಪೀಸಿಗೆ
ಹ ಐಟ್ ಬರುತ್ತಾ ಒನ್ ಸಿಕ್ಸ್ಟಿ ಏಟ್ ಇದ್ರೆ ಸಾಕು ಕ್ವಾಲಿಫೈ ಆಗ್ಬೋದು
ಯಾವದಕ್ಕಿದೆನ ಹೆಚ್ಕನ ನಾನು ಹೆಚ್ಕನ
ಹಾ ಎರಡು ಹಾಕಿದ್ದೀನಿ ಎಚ್ ಕೆ ನಾಲೆಜ್ಗೆ ಎರಡು ಬರುತ್ತ ನಮ್ನಡ ಮೀಡಿಯಮ್ ಮುಗಿದಲ್ಲ ಹಂಗಾಗಿ ಹೆ ಎಚ್ ಕೆ ನಾನೆಜ್ ಎರಡು ಬರುತ್ತೆ
ತ ನಾನ
ಹಾ ಓಕೆ